ಮಾತಾಡ್ಬೇಕು ಇಲ್ಲಂದ್ರೆ ಅದು ಕ್ ಕಟ್ಟ ತ ದ
ಹೌದಾ ನಾ ಹೋಗಿದ್ದು ಹಂಪೆ ಐಒಳೆ ಪಟ್ಟದ್ಕಲ್ಲು ಆಮೇಲೆ ಬಿಜಾ
ಹೊದ್ಸತಿ ಟ್ರಿಪ್ ಹೋಗಿದ್ರಲ್ಲ ರಿಪ್ ಎ
ಎಂಟ ದಿವ್ಸ ಕರೆಕ್ಟ ಎಂಟ್ ದಿವ್ಸ ಹನ್ನೊಂದ್ ಜನ
ಮತ್ತೆ ಉಳ್ಕೊಂಡಿದ್ದು ಏನು ವಾಹನ ಯಾವ ತರ ಹೋಗಿದ್ ರಿ ಏನೋ
ಇದೆಲ್ಲಾನು ರೂಮ್ ಬುಕ್ ಮಾಡೋದು ಅವ್ತ್ ನೈಟ್ ಅಲ್ಲೇ ಸ್ಟೇ ಮಾಡೋದು ಬೆಳಗ್ಗೆ ಎದ್ದು ಹೋಗೋದು
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ ಬೆಳಗಿಂದ ದಿನಚರಿ ಏನಿತ್ತು
ಬೆಳಗಿಂದ ದಿನಚರಿ ಏನಿಲ್ಲಮ್ಮ ಮಗನ್ನ ಸ್ಕೂಲ್ ಸೇರ್ಸಿದ್ವಿ ಮಗಳನ್ನ ಇವತ್ತು ಫಸ್ಟ್ ಡೇ ಸ್ಕೂಲ್ಗೆ ಹೋಗ್ ಬಿಟ್ಟ ಬಂದ್ವಿ ಅಷ್ಟೇ ಇವತ್ತು
ಹ್ಮ್ ಮತ್ತೆ ಏನ್ ಊಟ ಬೆಳಗ್ಗೆ
ಬೆಳಿಗ್ಗೆ ಊಟ ಬಂದು ಮಟನ್ ಸಾಂಬಾರು ಮುದ್ದೆ
ಹೌ
ಮಧ್ಯಾಹ್ನ ಸಾಂಬಾರು ಮತ್ತೆ ಅನ್ನ
ಹ್ಮ್ ಕೆಲ್ಸಕ್ಕೆ ಹೋಗ್ತೀರಾ ಹೋಗಲ್ಲ
ಕೆಲ್ಸಕ್ಕೆ ಹೋಗಲ್ಲ
ಮತ್ತೆ ಇನ್ನೇನ್ ಸಮಾಚಾರ
ರಿ ನೀವುನು ನಿಮ್ದು ಏನ್ ಸಮಾಚಾರ
ನಮ್ದೇ ಏನ್ ಸಮಾಚಾರ ಬೆಳಗ್ಗೆಯಿಂದ ಅಡ್ಗೆ ಮಾಡಿದ್ದು ಬೆಳಗ್ಗೆ ಚಿ ತ್ತರನ್ನ ಮಗಳ ಸ್ಕೂಲಿಗೆ ಬಿಟ್ಟಿದ್ದು ಮಧ್ಯಾಹ್ನ ಮತ್ತೆ ಸಾಂಬಾರು ರೈಸ್ ಜೂಸು ಮಾಡಿದ್ದು ಆಮೇಲೆ ಮಕ್ಕಳಿಗೆ ಹೇಳ್ಕೊಡೋದು ಸ
ಹ್ಮ್ ಊರುಗೇನು ಫೋನ್ ಮಾಡಿಲ್ಲೇನ
ಊರ್ಗೆ ಫೋನ್ ಮಾಡವಿಲ್ಲ ಹ್ಮ್ ಮಾಡಿದರಿ ನಮ್ಮತ್ತೆಗೆ
ಹ್ಮ್
ಹ್ಮ ಸಿಕ್ಕಿಲ್ಲ ಅವರು ಮಾತಾಡಿದ್ರೆ ಎರಡು ಮಾತು ಮಳೆ ಜೋರ್ ಬರ್ತಾ ಇತ್ತು ಅಂತ ಹೇಳಿ ಇನ್ನೇನು ಮಾತಾಡಿಲ್ಲ ಅವರಿಗೂ ಮಾಡಿದ್ರಿ ಅಲ್ಲೂ ಮಳೆ ಬಿದ್ದೈತೆ ಅಷ್ಟೇ ಇನ್ನೇನಿಲ್ಲ ಸಮಾಜ
ಮಕ್ಳ ಯಾವ ಕ್ಲಾಸ್ ಓದ್ತಾರಮ್ಮ
ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಮಗ ಇವಾಗ ಸ್ಕೂಲಗ್ ಸೇರ್ಸಿರೋದು ಫ್ರೀ ಕೆಜಿ
ಈ ಕೆಸೆ ಈ ಇಗ ಸೇರಿಸಿನ್ಸಿದರನಾ
ಹ್ಮ್
ಹ್ಮ್ ನೀನ್ ಸಮಾಚಾರಗಳು ಮಳೆಲ್ಲಾ ಜೋರ ಬಿತ್ತಾ ನಿಮ್ ಕಡೆ
ಇತೆ ಮಳೆ ಏನು ಇವಾಗ ಮಳೆಗಾಲ ಹಂಗಾಗಿ ಮಳೆ ಜೋರಾಗಿ ಬಿಡುತ್ತೆ ಹ
ಹ್ಮ್ ಹ್ಮ್
ಮತ್ತೆ ಕೆಲ್ಸಕ್ಕೆ ಕೆಲ್ಸದಲ್ಲಿ ಏನ್ ಮಾಡಿದ್ರಿ
ಕೆಲ್ಸದಲ್ಲಿ ಇವತ್ತು ಸ್ವಲ್ಪ ಹಾರ್ಡ್ ವರ್ಕ್ ಇತ್ತು ಮಾಡಿದೀವನ್ನೆ ಕೈ ಕಾಲ ಎಲ್ಲ ನೋತೈತೆ ಹ್ಮ್ ಸ್ವಲ್ಪ ಕೆಲಸ ದಾಸೀ ತಮ್ಮ ಇತ್ತು ತ್ತ
ಹ್ಮ್ ಮತ್ತೆ ಇನ್ನೇನ್ ಸಮಾಚಾರ
ಸಮಾಚಾರಗಳು ಏನಿಲ್ಲಮ್ಮ ಹೋಗೋದು
ಹ ಮಸ್ತೆೇ ಇವರು ಮತ್ತೆ ನಿಮ್ದೇನು ಕೆಲ್ಸ ಮನೇಲಿ ಇರೋದನ್ನ ಎಲ್ಲ ಏನನ್ು ಕೆಲ್ಸಕ್ ಹೋಗ್ತೀರ ಮನೇಲಿರುವಂತದ ದಿನ ಹ್ಮ್ ಎಲ್ಲ ಸೈಡ್ಗೆ ನೋಡ್ಬೇಕಂತ ನೋಡಿದೀರಾ
ಮಗಳ ಆಡು ಹೇಳ್ತಾಳೆ ನಾವ ಒಂದು ಆಡು ಹಳ್ಸ
ಆಡ
ಯ್ದಾದೂ ಸರಿ
ಹ್ಮ್ ಮತ್ತೆ
ಬಹ ಹ್ಮ್ ದಾಳಲ್ಲಮ್ಮ ಗಮ್ಯಾ
ಮುದ್ದುರಾಮರ ಬಂಟ
ಹುಡ್್ದರಾಮ ಬರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನ ಆಕಾಶಕ್ಕೆ
ನೀಕ್ರ ಕೊಡ್
ಂತ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನ ಆಕಾಶಕ್ಕೆ ನಿದ್ದಿಗಯುವ ಸಮಯದಲ್ಲಿ ಎದ್ದು ಬಾರೆಂದರೆ ಅಲ್ಲಿದ್ದ ದರ ಕಸರನೆಲ್ಲ ಗೆಲಿದಾತನೇ ನಿದ್ದಿಗಯುವ ಸಮಯದಲ್ಲಿ ಎದ್ದು ಬಾರಂದರೆ ಅಲ್ಲಿದ್ದರ ಕಸರನೆಲ್ಲ ಗೆಲಿದಾತನ ನೀ ಮುದ್ದು ರಾಮರ ಬಟ ಬುದ್ಧಿಯುಳ್ಳನುಮಂತ ಹದ್ದಾಗಿ ಹಾರಿದನ ಆಕಾಶಕ್ಕೆೀ ದಾರಿದೂರವೆಂದ ಂದು ದಾರಿಯನೇ ನಿರ್ಮಿಸಿದ ಧೀರರಾರಾಮರ ಹರಬಂಟನುಮಂತನೇ ದಾರ ದೂರವೆಂದು ದಾರಿಯನೆೇ ನಿರ್ಮಿಸಿದ ತೀರರ ರಾಮರ ಹರಬಂಟ ಹನುಮಂತನಿ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ್ ಹಯವದನ ನಾದೂತನ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಹಯವದನ ನಾದೂದನ ಸೀತಾದೇವಮ್ಮನಿಗೆ ಪ್ರೀತಿಯ ಬಂಟನಾದ ಹಯವದನ್ ನಾದೂತನಿ ಮುದ್ದು ರಾಮರ ಬಂಟ ಬುದ್ಧಿಯುಳ್ಳ ಹನುಮಂತ ಹದ್ದಾಗಿ ಹಾರಿದನ ಆಕಾಶಕ್ಕೆೀ
ಹ್ಮ್ ಚೆನ್ನಾಗಿತ್ತಮ್ಮ ಗಮೇಶ ಶ್ರೀ ಗೌಡ ಮತ್ತೆ ಮಂತ್ರಾಲಯದ ಬಗ್ಗೆ ಏನಾದ್ರು ಹೇಳ್ರಿ
ಮಾಂತ್ರಾಲೇನಾ ಅವನ ಬುಕ್ ಮಾಡಬೇಕು ಸ್ಕೂ ಟ್ರೈನಲ್ಲಿ ಹೋಗ್ಬೇಕು ಬರಬೇಕು ಜರ್ನಿ ಚೆನ್ನಾಗಿರ್ತದೆ ಟ್ರೈನ್ ಜರ್ನಿ ಅಲ್ಲಿ ಹತ್ತು ದಿನ ಮುಂಚೆನೇ ರೂಮ್ ಬುಕ್ ಮಾಡಿದ್ರೆ ಫಿಫ್ಟಿ ರೂಪಾಯಿ ಸಿಗುತ್ತೆ, ಇಲ್ಲ ಅಂದ್ರೆ ತೌಸಂಡ್ ಕೊಡ್ಬೇಕಾಗುತ್ತೆ ಐದು ನೂರು ರೂಪಾಯಿ ಕೊಟ್ಟಿರ್ಬೇಕು. ಅದಕ್ಕೆ ಪ್ಲಾನ್ ಮಾಡಿಕೊಂಡೇ ಹೋಗ್ಬೇಕು. ಮಂತ್ರಾಲಯಕ್ಕೆ ಹಂಗೆ ಹಂಗೆ ಹೋಗೋಕೆ ಆಗೋದಿಲ್ಲ
ಇನ್ನೆಲ್ಲಾದ್ರೂ ಹೋಗ್ಬೇಕು ಅಂತ ಅನ್ಕೊಂಡಿದೀರಾ ಯಾವ್ದಾದ್ರು ಪ್ರವಾಸ ಸ್ಥಳ
ಧರ್ಮಸ್ಥಳ ಅವರು ಚೆನ್ನಾಗಿರ್ತದೆ ಇನ್ನೊಂದ ಮಳೆಗಾಲ ಸ್ಟಾರ್ಟ್ ಆಯ್ತು ನೀವ್ರಲ್ಲಿ ಬೇ
ತಿರುಪತಿ
ತಿರುಪತಿನ ಟಿಕೆಟ್ ಬುಕ್ ಮಾಡ್ರಿ ಫಸ್ಟ್ ಟಿಕೆಟ್ ಬುಕ್ ಮಾಡ ಹೋಗ್ಬೇಕಿಲ್ಲಾ ಅಂದ್ರೆ ಟೂ ಡೇಸ್ ಅಲ್ಲಿ ಇರ್ಬೇಕಾಗತ್
ಅತ್ರ ಏನ್
ರಾತ್ರಿ ರಾತ್ ಆ ತಸ ಕೆಲ್ಸಕ್ ಹೋಗಿದ್ದಾಗ ಚಪಾತಿ ರೈಸು ಮೊಸರು ಸಾಲಿಡು ಉಪ್ಪನಕಾಯ್ ರಸಂ ಸಾಲ ಪಪಾ
ಮಗಳಿಗೆ ಏನಾದ್ರು ಹೇಳ್ಕೊಡ ಪ್ಪ
ಮಲದ ಏನಿದ್ರು ಅವ್ರ ಅವ್ರ ಅಮ್ಮಂದ ಸಂಬಂಧ ಪಟ್ಟಿದ್ ಅವ್ರ ಅಮ್ಮ ಹೇಳ್ಕೊಡ್ಬೇಕು ಬರ್ಸ್ಬೇಕು ನಾವೇಏನಿದ್ರು ತಂದ್ ಹಾಕೋದು ಮಾಡೋದು ಅಷ್ಟೇ ಕೆಲ್ಸ
ಹ
ಇಲ್ಲ, ಅದು ಅವರಮ್ಮನ ಜವಾಬ್ದಾರಿ
ಮತ್ತೆ ಏನೇನ್ ಸಮಾಚಾರಗಳು
ಸಮಾಾಜಾರಗ್ಗಳು ಏನಿಲ್ಲ ರೀ ನೀವ ಹೇಳ್ಬೇಕು ನೀವ್ ಹೇಳಿದ್ರೆ ಕಚೆ ಆಗ್ತದೆ
ಹ್ಮ್
ಆಮೇಲೆ
ಆಮೇಲೆ ಯಾವ್ದಾದ್ರು ಒಂದ್ ಅಡಗೆ ಹೆಂಗ್ ಮಾಡೋ ತಂತ ಹೇಳು ಯ್ದಾದಾದ್ರೂ ಸರಿ
ಅಡಿಗೆ ಮಾಡೋದು ನೀನ್ ಹೇಳ್ಕೊಡ
ಅಡಿಗೆ
ನೀವು ಮಾಡಂಗಿದ್ರೆ ಏನ್ ಮಾಡ್ತ ತಿನ್ನೋದ್ರ ಬಗ್ಗೆ ಹೇಳ
ಯಾವ್ದಾದ್ರೂ ಆಗಿರ್ಬೋದು ಅಡಗೆ ಆಗ್ಲಿ ಇಲ್ಲ ಎಲ್ಲಾದ್ರೂ ಹೋಗ ಕಡೆ ಆಗ್ಲಿ ಏನಾದ್ರು ಸರಿ ಇಲ್ಲ ಆಡುಗಾರಿಕೆನಾಗ್ಲಿ ಏನಾದ್ರರು ಸರಿ
ಹೋ ಸರಿ ಟ್ರಿಪ್ ಹೋದಲ್ಲಿ ಅಡಿಗೆ ಮಾಡಿದ್ ತಮ್ಮ ಒನ್ ಟೈಮ ಅಲ್ಲಿ ಅದು ಏನು ಮೀನು ಮುರುಡೇಶ್ವರದಲ್ಲಿ ಮೀನ್ ಮಾಡಿದ್ವಿ ಆ ಮೀನ್ಗೆ ನೀಟಾಗಿ ಹೋಗಿ ಎಲ್ಲ ಕ್ಲೀನ್ ಮಾಡ್ಸ್ಕೊ ಬಂದ್ರು ಪಷ್ಟು ಹುಣಸೆ ಹಣ್ಣು
ಹ ಹ ಹೂ
ಈರುಳ್ಳಿ
ಹೂ ಹೂ
ಸಾಸ್ ಸಾವೇ ನೀಟಾಗಿ ಫ್ರೈ ಮಾಡ್ಕೊಂಡ್ರೆ ಫ್ರೈ ಮಾಡ್ಬಿಟ್ಟು ಸ್ವಲ್ಪ ನಿಂಬೆ ಹುಣಸೆ ನೀಟಾಗಿ ಹಿಂಡಿದ್ವಿ ಹಿಂಡಿಬಿಟ್ಟು ಉಪ್ಪು ಖಾರ ಸ್ವಲ್ಪ ಚಿಕನ್ ಮಸಾಲ ಚಿಕನ್ ಮಸಾಲ ಫಿಶ್ ಫಿಶ್ ಮಸಾಲ ಸಾಂಬಾರು ಮಸಾಲೆಲ್ಲ ಹಾಕಿ ಚೆಂದಾಗಿ ಹಟ್ ಮಾಡಿದ್ವಿ ಮೀನೆಲ್ಲ ವಾಶ್ ಮಾಡಿದೆೆಲ್ಲ ಇ ನೀಟಾಗಿ ಕುದೀತ ಹಾಕಿ ಒಂದ ಒಂದ್ ನಿಮಿಷ ಬಿಟ್ವಿ ನಂಗೆ ಮುಗೀತು ನೀನೊಂದ ಒಂದ್ ನಿಮಿಷ ಬಿಟ್ಟು ಅಷ್ಟೇ ಒಂದ್ೆ ಐದಾರು ನಿಮಿಷ ಬಿಟ್ಟು ಇಳಿಸಿದ್ರುವೆ ರೈಸ್ಗೆ ಹಾಕೊಂಡು ಮೀನ್ ತಿಂದ್ವಿ ಸೂ ಸೂಪರ್ ಆಗಿತ್ತಮ್ಮ ಬಂಗಡೆ ಮೀನು ಬಂಗಡಾ ಮೀನು ಸೂಪರ್ ಆಗಿತ್ತಮ್ಮ ಅದೇ ಒಂದೊಂದ್ಥರ ಚೆನ್ನಾಗಿತ್ತು ಅವೇ ಯಾವತ್ತೂ ಒಂದ್ ದಿವ್ಸ ದೂರ ಹೋಗಿದ್ದಕ್ಕೆ ಅದೊಂದು ಚೆನ್ನಾಗಿ ನೆನಪು ಜಾಸ್ತಿ ಇದೆ ನಿಮ್ಗೆ ಮಡಿಗೆ ಚೆನ್ನಾಗ್ ಮಾಡಕ್ ಬರುತ್ತೆ ಮುದ್ದೆ ಸಾರಾ ನಮ್ಮಮ್ಮನಿಗೂ ಅಷ್ಟೇ ಮುದ್ದೆ ಸಾರ ಬಿಟ್ಟು ನೀನ್ ಮಾಡಕ್ ಬರಲ್ಲ ಅವ್ರ ಹೊಳತಿರ್ಲ್ಲಾನ ವಿಷ ಆಗಿದ್ದ ಕ್ಷಣ